ಒಂದ ತಿಂಗಳದಾಗ ಅಂದ್ರ ಮತ್ತೆ ಇ ಏನ್ರ ಕಮೀಷನ್ ಮ್ಯಾಗ ಹೊಡಿಬೇಕಕ್ಲ
ಅದ ಕಮಿಷನ್ ಕಮಿಷನ್ ಅದೊಂದು ಪಗಾರ ಒಂದ್ ಇಪ್ಪತ್ತೈದು ಲಕ್ಷ ಕಮಿಷನ್ ಪ ಪ್ರಧಾನದಲ್ಲಿ ವಂದಕ್ಕದಾ ಒಂದು ಕೋಟಿ ತಗದುಂತ್
ಹುಂ
ಹಂಗೆ ಇವತ್ತು ಅವ್ರಪ್ಪ ನೀನು ಎಸ್ ಬಿ ಐ ಯಾರಿಗೆ ಭೇಟಿ ಹೋಗಿರತ್ತ ಇಬ್ರನ್ನ ಬಿಟ್ಟು
ಆ ಹಚ್ಚ ಹೇಳಾತು ಹಿಂಗ ಮಾಮನ್ ಒಬ್ಬಂದ ಹಿಂಗ ಮಾಡಸಿದ್ ಇನ್ನ ಇಬ್ಬರು ಅದಾರ ಈ ಕೆಷರ್ ತಂಗಿ ರುಚಿತ
ಹ್ಮ್
ಅಲ್ಲಿ ಮದ್ವಿ ಆಗತ್ತಲ್ಲ ಅವ್ದು ಅಲ್ಲಿ ಮಾಡಿಸಬೇಕತ್ ಕುೂಂತಾರತ್ತ ಆಗಂತತ್ತ ಅವಂದು ಈಗ ಇಂತ ಹಳ್ಬೇಕಲ್ಲ ನಾವು ಅದ ನೋಡ್ತಿರಿವ ಅನ್ನೆ ನೀ ಏನ್ ಮಾಡತಿ ಗೊತ್ತಿಲ್ಲಪ್ಪಾ ಒಟ್ ಜ ಒಂದ್ ಜಾಬ್ ಸಾಕ ನನಗತ್ತ ಅಂದಾ ಹೌದ ಯ ಗೋರ್ಮೆಂಟ್ ಜಾಬ್ ಹಿಡಿದವರು ಅಟ್ಟೆ ಇದ್ದನ್ನ ಅಂತಕೆಳಿನ್ ಹಂಗೇನಿಲ್ಲ ಬೇಕಲ್ಲ ಮತ್ತ ನಿಮ್ಮಂದ ಅಂತ
ಸೂಪರೈಜರ ಅಂತ ಹೇಳಬೇಕಲ್ಲ
ನೀ ಅತ್ರ ಸುಪ್ರರವೈಜರ್ ಈ ಎಟರ ಮಾಡುವ ಈ ಈ ಏನಾರ ಮಾಡ್ ಒಟ್ಟ ಒಂದ್ ಜಾಬ್ ಒಂದ ಹಿಡಿಯಂತ ಹೇಳತಾಳ ದಿವ್ಸ ಹೇಳತಾಳ ಆಕಿ ಏನ್ ಮಾಡ್ಲಿ ಜಾಬ್ ಇವತ್ತ ನೀ ನನಗೆ ಜಾಬ್ ಸಿಗತೈತಿ ನಿನಗೆ ಕಾನ್ಫಿಡೆನ್ ನಿನ್ಗ್ ಸ್ವಲ್ಪರ ಕಾನ್ಫಿಡೆನ್ಸ್ ಐತೈನ ಅಂತ ಕೇಳಿನ
ಹಾ
ನನಗಂತೂ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ ಬಿಡ ನೀ ಖರ್ಚ್ ಮಾಡುದು ಅದು ಮಾಡುದು ನೋಡನ ಗೊತ್ತಾಗತಿ ನನಗೆಲ್ಲಾ
ಹಾ
ಕದಾನ್ಲ ಏನ್ ಈಗ ಅಟ್ಟ ಅದ ದಂಗ ಇರಲ್ ತಗೋ ಅನ್ನಿ ಎಲ್ಲಾ ಈಗ ಕಾಣತದ ಅಂತ ಹೇಳ್ತಾನ
ಎಲ್ಲ ನಾನತ್ರ ಹಾಳಗನ ತ ಹೋದ್ನಿ
ಹ್ಮ್ ಏನ್
ನಾನಂತ್ರ ಹಾಳೆಗೆನ
ಹ್ಮ ನೀವ ಇರ್ತಿಲ್ಲ ಹಂಗು ಡಾಕ್ಟರ್ ಆಗಿರತಿ ಅನ್ಯ
ಹ್ಮ್
ಅಲ್ಲಾ ನಾನೋಡ್ಗೊತಂದ್ ಬಿಡು ಅಂದ್ರೂ ಬೇಕಲ್ಲ ಮತ್ ನೀ ಏನ್ ಹಂಗ ಇರ್ತೀ ಒಟ್ಟ ಯ ಎನ್ ಡ್ರ ಮಾಡೆ ಒಟ್ ಒಂದು ಗೋರ್ಮೆಂಟ್ ಜಾಬ್ ಇ ಗೋರ್ಮೆಂಟ್ ಜಾಬ್ ನಮ್ ಗೇಲಿಸಿಗಬೆಕು
ನಾ ಇಲ್ಲ ನೀಮ್ಮ್ ಅಣನಂತ್ರ ಹಾಡುದಂತ ಹೋದ್ನಿ ನಂದ ನಂದು
ಹಂಗ ಮಾಡಿಸತೆ
ನಿಮ್ ಅಣ್ಣ ಹತ್ರ ಹಾರ್ಡ್ ನ ತುಳುದ್ನಿ.
ನಿಮ್ಮ ಅಣ್ಣನಿಂದ. ಏ ಯಾತ ಹಂಗ ಕೇಳವಾತ್.
ಬರೀ ಹರಗ್ಯಾಡುದು ತಿನ್ನುದು.
ಹಾ.
ಹಂಗ ಮಾಡುನು ಅನ್ ಬರಿ ಅದಕ್ಕಾಗಿ ಏನ ಕೆಲ್ಸ ನಿತೈತಿ ಹೋದ್ನಿ.
ಇಗ ಒಂದ್ ಸ್ವಲ್ಪ .
ನಿಮ್ಮ ದೋಸ್ತ್ ನೀಯ ರೋನಜಿ ಆತಾರಮನ್.
ನಮ್ಮ ಪಪ್ಪಾ ನ ಕೇಳಿ ಅವ ಅವನ್ದ ಏನೋ ಅವ್ರ ಪಪ್ಪಾನ ಮಾಡಸ್ಯನ ಅತ. ನೀನ್ ಕುಳಿತು. ನಮ್ಮ ಪಪ್ಪನ ಕೈಲಿ ನಿಂದು ಮಾಡ್ಸ್ಯರ ಅಂತ ಅಂದಲ.
ಹ್ಮ್ಮ್.
ನಿಮ್ಮಪ್ಪ ಏನ ಕೇಳುವುದಿಲ್ಲ ಅಲ್ಲ. ಅಳ ಅದ ಏನ ಹೆಂಗ ಅರೆ ಹೇಳ ನಮ್ಮ ಮಾಮ್ಮಗಳು ಅದಾರ ಮಾಡಸ್ತಾರ ಅಳ ಅಂತನ್ಯ. ಹ. ಕೇಳಿ ಹೇಳತನಳ ಪ್ಪಾ ಅಂತ ಅಂದ್ಲು. ಏನ
ಅಲ್ದಾ ಮಾರಾಯ ಇಲ್ಲಿ ಉಸ್ಕಿಂದ ರಾಗ ಬಡದ್ರ ರಗಡ ಬರ್ತಾ ಅಂತಿ ಬ್ಯಾರೆ ದಂದ್ಯಾಗ.
ಅಯ್ಯೋ ಒಂದ ಕೋಟಿ ಆವ್ ಅಂತ. ತಗದ ಕೊಟ್ಟ ಆಗಿಂದಾಗ ತಗೆದಂತ ಮಾರಯಾ ಒಂದ ತಿಂಗಳದಾಗ ಏನ ಮಾಡವ.
ಅದ ಸಿಗುವರ ಸಿಕ್ಕ ಅಂದ ಹೋಳ್ಳಿ.
ಆ. ಒಮ್ಮಒಮ್ಮಿ ಆತ ಅಂದ್ರೆ ಮುಗಿತ ಅತ್. ದ ಅದ ಇದು. ಏನಪ್ಪಾ ಈಗ ಇವ್ರದ ಅವ ರುಚಿತನ ಗಂಡ ಅನಿಲ ಅರುಣ ಅಂತ ಹೇಳಿ. ಆ ಬರ್ತಿದ್ದಿಲ್ಲ ಮೊನ್ನಿ. ಅವಂದ ಮಾಡ್ಸಾಕ್ ಹೋಗಿ ಸಿಕ್ಕತ್ದ ಯಾರ್ಯಾರ ಸಿಕ್ಕ ಅವರದ ಆಗಿಲ್ಲತ್ತ ಅವರು.
ಹಾ.
ಹ್ಮ್.
ಅದನ ಹೇಳ್ತೀನ್ಲಾ ನಿನಗ ಅದ ಹಾರ್ಡ್ ಡೀನ್ ಸಿಕ್ಕ್ರ ಏನಗಲತ್ತ.
ಹಂಗ ಯಾವ ಸಿಗು ಹಂಗ ಯದಕ್ ಮಾಡ್ತಾರ ಹೇಳು.
ಏನ ಮಾರಾಯ ಈಗ ಈಗ ಅವ ಒಬ್ಬ ಕಂಡ ಹಿಡಿಯಬೇಕಂತ ಹೇಳಿ ಕಂಡುಹಿಡಿದ ಅಂತ ತಗೋ ಸಿಕ್ರ ಅಂದ್ರ.
ಹಾ.
ಅದರಿಂದ ಹೊಳ್ಳಿ ಅವ್ರನ ಎಟ್ಟ ಮುಂಡ ಮುಚ್ಚಬಾರದ.
ಇವಂದ ರಾಮುಂದ ಆಯ್ತಿಲಾ ಪಿಎಸ್ಐ ಎಂಬತ ಲಕ್ಷ ಏನೋ ತುಂಬಿರತ್ ಅತ.
ಅದು ಶೀ ಅದಕ ಅವನದ ಆಗಿಲತ್ ಸಿಕ್ಕಿತ್ತತ್ ಒಂದ ಇಟ್ಟ ರೊಕ್ಕ ತುಂಬಿದ ಅಂದ್ರುನು
ಸಿಕ್ಕ ಆಗ್ಲಿಲ್ಲ ಅವಂದು.
ಏ ಆತರದಲ್ಲೊ ಮಾರಾಯ.
ಹ್ಮ್.
ಅವಂಗ ಅಷ್ಟ ರಾಗನ ತುಂಬೋುದು ಬೇಡತ್ತ ಹೇಳಿದ್ರ.
ಅವಂಗ ಕ್ಲಿಯರ್ ಆಗುದಿಲ್ಲ ಹಾ. ಬನ್ಯಾ ಕಲ್ಲಾ. ಏನ. ಮೂ ಹಾ. ಎಂತ ಕ ಕೆಳಕ್ಕೆ ತ ಹಾ ಕೆಳಗ ಹಾಕ್ಕೆಡ ಕುಂದಾರಬಹುದು
ಅಣ್ಣ ಏನ್ ಮಾಡದ ಹ್ಮ
ಹ್ಮ್ ಅದ ನಟಾಗಿ ಮಂಡ ಮಾಡಿ ಸಿಗಸಕೂತರು ರಕ್ಕನು ಬರ್ ಗಿದ್ದು ಅದು ಆಗಲಿಲ್ಲ
ಹಾ
ಒಂದರ ಆಯ ಇನ್ನ ವರ್ನ್ಯಗೇನು ಕೇಳಿಲತ್ತ ಇದ್ರ ಬಗ್ಗೆ ಪಯ ಅವ ಈಗ ಮೋನಲ್ ತ ಹೋಗಲ್ಲ ಹಿ ಹೈಕಿಂಗ್ ಮಾಡತೀನಿ ಅಂತಂದು ಜೀವ ಮಾಡ್ಬೇಕ ಹೇಳ ಮತ್ತ ಈಗ ಇದಿನ ಆದ ಇದ ಏನೇನು ಹೇಳ ಮಾತ ಹೊಕ್ಕಿನಂದ್ರೆ ಏನು ಆಗ್ತದ ಅಂತನ್ನಿ ಹುಗಾಲ ಮಾರಯ ಎದಕ್ಕೆ ಇದ ಮಾಡಕ್ಕೆ ಹುಗಾಲ ಹೇಳ್ ಹಾ ಯಾರು ಆವಾ ವರ ವರಣಾನ
ಹಾ
ಹ್ಮ್
ಹೋಗೋ ಅಣತಾನ ಆನಂದ ಅದು
ಹ ಅದ ನೀಡೋ ವಲ್ಲ ಒಳಗ ಇ ಕೆಳಸ ಇಲ್ಲ ಹಾಕೊಂದರ ಹಾಕೊಂಡು ಕುಂದರ ಇಲ್ಲಿ ಓದ್ತದು ಇದ್ರಾಗ ಮಾತಾಡಾತ್ದೆನಿ ಹಲೋ
ಹಾ
ಹಾ ಹೇಳ್ ಅಂದ್ರ ಔಟ್ ಆಫ್ ಕಂಟ್ರಿಲ್ ವಾರ ಅವ ಇವ ಹಾಕಿರ್ತಾವ
ಹ ಅದಕ್ಕೇಏನ ಇಲ್ಲಪ್ಪಾ ಅವಂದ ಇದ್ ಕಡಿಮೆ ಇದ್ರಾಗ ಆಕೈತ್ ಮಗನ ಅಲ್ಲಿ ಅದ
ಮಲ್ಯ ಹ್ಮ್ ಕಡಿಮೆ ಅಂದ್ರು ಹೊಕ್ಕತ್ ಬಿಡಿ ಬೇಸಿ ಹೊಕ್ಕತ ಅ ಅಲ್ಲಿ ಕಲ್ತ್ ಬಂದ ತಕೊಮ್ಮ ಅಲ್ಲಿ ಕಲ್ತ್ ಬಂದ ಡೈರೆಕ್ಟ ಹೊಳ ಇಲ್ ನೀ ಇದ್ರ ಬಂದಿ ಮತ್ತೊಂದು ಎಕ್ಸಾಮ್ ಬರ್ದ ಪಾಸ್ ಮಾಡಕೋಬೇಕು ಅಂದಗ ಸಿಗತ್ತತಿ ಮತ್ತು ಹರಕತು ಮಾನಂ
ಹ ಮತ್ತೆ
ಹಾ
ನೀ ಇಲ್ಲೆ ಬಂದ ಡೈರೆಕ್ಟ್ ದವಾಖಾನೆ ನೀ ಚೆಕ್ ಮಾಡ್ಸ್ಕೊ ಸರ್ಟಿಫಿಕೇಟ್ ಎಲ್ಲರ ತಗೋ
ಏನು ಸ
ಇಲ್ಲಿ ಬಂದಂದಾದ್ರರುನು ಯಾರ್ಕಗಾರ ಹೋಗಬೇಕ
ಹಾ
ಇನ್ನ ಮಂದ ಸಿಗತದ ಎಲ್ಲಿಬಿಸಿಲ್ಲ
ಇಲ್ಲೊಂದ್ ಎಕ್ಸಾಮ್ ಈಗಲ ಎ ತಿ ಹಾ ಇಲ್ಲಯ ಕಲತೆ ಅಂತ ತಿಳ್ಕೊ ಹ ಹ ಇಲ್ಲೇ ಕಲಿತ ಕೊನ ಇಲ್ಲ ನ ಪಾಣರಾಗ ನಡಿತ ವರ್ಗ ಔಟ್ ಆಫ್ ಕಂಟ್ರಿ ಕ ಹ ವರ್ಗ ಔಟ್ ಆಫ್ ಕಂಟ್ರಿ ಕಲ್ತ್ ಬಂದ ನಮ್ ಇದ್ರಾ ಬಂದ್ ಎಕ್ಸಾಮ್ ಬರ್ನ ಕೊಡ್ತಾರೆ ಸ್ವಾತಂತ್ರ ಈ ಚಂದ್ರಂಗ ಹೊಟ್ಟಾಗ ನಮ್ಮ ಪುಟ್ಟ್ಯ ನಮ್ಮ ಪುಟ್ಟ್ಯಾಣನು ಹೊಟಾ ಕೊೊಂಡ್ರಿ ಹೋಗಿದ್ದಲ್ಲ ಕ ಮಾಡ್ ಟೆಲಿಗ್ರಾಮ್ ಅವ್ರು ಹೇಳಿ
ಎಂ ಬಿ ಎಸ್ ಮುಗಸ್ಕ್ ಬಂದ ಈ ಒಂದ್ ವರ್ಷ ಆರಡ್ ವರ್ಷ ಆಗ್ತಿನೋ ಇಲ್ಲ ಏನು ಎಕ್ಸಾಮ ಬದು ಜ ಬಧ ಅದೇನ್ ಪಸ್ ಆಗತಿ ಏನಯ್ತ ಗೊತ್ತಿಲ್ಲ ಇನ್ನ ಮನ್ನಯಾಗಾದಾನ ಗೊತ್ತರ್ತ ಬೆಂಗ್ಳೂರ ಆಗ ಅದ ಪಕ್ಕ ಬೆಂಗ್ಳೂರ ಆಗ ಅದ ಹೇಳ್ಯಾರ ಅಲ್ಲಿ ಏನ್ ಮಾಡ್ತಾಂಗಗೆ ಗೊತ್ತಿಲ್ಲ ನ್ ಹಾದಾಮ ಆಗ ನಮ್ ಕಾಕಾರ್ ಕೂಡ ಹೋಗಿತ್ತ ಆಗ ನಮ್ ಕಾಕಾರ್ ಗರಾಮ್ ಇದರ್ಕಿಲ್ಲ
ಹಾ
ಚಲ್ಮಂಗ ಕೊಟ್ಟೆವ ನಮ್ಮ ಮಾಮ ಅವ ನಮ್ಮ ಸನತ್ ನಮ್ಮ ಮೂರು ಮಂದಿ ಕುಡಿತ್ರ ನಮ್ಮ ತಗನ್ಳಲ್ಲಿ ಈ ಮೈಲೆಜಗೆೇಕಿ ಆೌಟ್ ಆಫ್ ಈಗ ಸನಾತ್ನಮ್ಮ ನಮ್ಮಂಟಾರದಾರ ಅವೌನಮ್ಮ ದಾನೆ ಅವ ಅಗ್ಯದಾನೆ ನಿಲ್ಲ ಅದನ ಗೊತ್ತಿಲ್ಲ ಮ ನಮ್ಮ ಸತೀಶ್ ಪ್ರಬ ನಮ್ಮ ಮಾಮ್ಮ ಹೋಗಿದ್ರು ಇಲ್ಲಿ ರಾತ್ರಿ ಬಿಟ್ಟಿದ್ರು ಅಲ್ಲಿ ಮುಂಜಿನ ಅಲ್ಲಿ ಸಂಚಾನೇ ತಳ ಅಲ್ಲಿ ರಾತ್ರಿ ಹತಿದ್ರು
ಹಾ ಹಾ ಇವರು ಬಂದಿದ್ರ ಬಂ ಇಲ್ಲೇ ಚತ್ರ್ರಂಗ ಕಡಾರ
ಹಾ ಅವ ಚಿತ್ರ ಭಾವ ಕೊಟ್ಟ ಲ್ಲ ನ ಶಂಪರ ನ ಬ ನಮ್ ಶಂಕುರಮ್ಮ ನಮ್ ಸತೀಶ್ಮ್ಮ ಸತೀಶ್ಮ್ಮ ಎಲ್ಲಿ ಚಂದ್ರ ಬಾ್ ಕೊಟ್ಟನ ನಮ್ಮ್ ಮಾ ಹೋಗಿದ್ದಿವವ ನಮ್ ಸತೀಶ ಮಾಮ್ಮ ಹೊಂತಿದ್ದ
ಹಾ
ಅವಂದ ಏನ ಕೆಲ್ಸ ಬತ್ತತಿ ಅವ್ ಹೋಗಿರ್ಕಿಲ್ಲ ನಮ್ ಚದಬಾಂಗ ಕೊಟ್ಟಿ ನಮ್ಮ ಮಾಮ ಹೋಗಿರ್ ನಮಾಮನ್ಕರ್ಕೊಂಡಂದು ಬಸಿ
ಮಾನ್ ಮಾನ್ ಒಂದ್ ಎರಡ್ ಸಲ ಭೇಟಿಗಿದ್ರ ಅವ್ರ
ಹಾ ಹ ವಲಟು ಐಡಟ ಕಡ್ ಮಾಡ ಪರ್ ಹ
ನಕ್ಕತ್ ಏನ್ ಹ ಹೇಳಬೋದು ಅಂಟ
ಅ ಮತ್ತೆ ಸಾವಕಾರ ಏನ್ ಜೋರಧೀ
ಹ ಸ ಹಂಗ